ಹಲೋ ಕೇಳಸ್ತ ಆಯ್ತಾ
ಹಾಂ
ಹಾ ಏನ್ ಮಾಡ್ತಾದೆ ಹಲೋ ಕೇಳಿಸತಾಯಯ್ತಾ ಕೇಳಸ್ತಿಲ್ವಾ ಕೇಳಿಸತಿಲ್ವೇನಾ ಹಲೋ
ಹಾಂ ಕೆಳಸದ
ಹ್ಮ ಏನ್ ಮಾಡ್ತೆ ಊಟ
ಹಲೋ
ಊಟ ಮಾಡ್ದ
ಊಟ ಇನ್ನೂ ಮಾಡಿಲ್ಲ ರೂಮಲ್ಲಿ ಇ
ರೂಮಲ್ಲಿ ಏನ್ ಊಟ ಮಾಡಿದ ರೀ ಅಡ್ಗೆ
ಹಗಿ ಒಅವರ
ಹಾ ಉರುಳ್ಳಿ ಸಾಂಬಾರಾ ಎಲ್ಲಿ ಕೆಲ್ಸಕ್ ಹೋಗಿರೋದು ಯಾವರು ಎಲ್ಲಿ ಕೆಲ್ಸಕ್ ಹೋಗಿರೋದು ಹಲೋ
ಹಾ
ಕೇಳಸ್ತಾ ಇಲ್ವಾ ಕೆಲ್ಸಕ್ ಹೋಗಿರದ ಎಲ್ಲಿ ಒಂದು ಹ್ಮ ಎಚ್ಚಿರಿ ಕೋಟೆ ಹ್ಮ್ ಎಷ್ಟ ಚೆನಾಗಿದಾರ
ಅವ್ ನಾಲ್ಕೈಐದು ಜನ
ನೀವೇ ಅಡ್ಗ ಮಾಡ್ಕೋ ಊಟ ಮಾಡದಾ
ಹ್ಮ್ ನಾನೇ ಮಾಡದು
ಗ ನೀನ್ಯ ಗ್ಯಾಸು
ಗ್ಯಾಾಸು ಎಲ್ಲಾ ಸ್ಟೌವ್ ಇ ಎಲ್ಲದ
ಹ ಮಿಕ್ಸಿ ಚಿಕನ್ ಏನ್ ಮಾಡಲ್ವಾ
ಚಿಕನ್ ಮ್ತೀವಿ ಭಾನುವಾರ
ಹ್ಮ್ ಬಾನ ಬನ್ ವಾರನ
ಹ್ಮ್
ಹ್ಮ್ ಯಾರು ಓನರ್ತ್ತ ಕೊಟಾರ ಚಿಕಾನ ನಿಮ್ ಕಾಯಿಂದ ದುಡ್ಡಾ
ಇಲ್ಲ ಓನರ್
ನ ತ ಕೊಡ್ತಾರ
ಹ್ಮ್
ಹ್ಮ್ ಎಷ್ಟು ದುಡ್ಡು ನಿಂಗ ಅದಿನ ನಮ್ದು ಸಾಮಾರು ಇನ್ನು ಊಟ ಬಂದಿಲ್ಲ ಮಧ್ಯಾಹ್ನ ಅದೇ ಪಳತ್ ಕಾಯ ಸವರ ಕಾಯ
ರೆಡಿಮೇಟ ಹಲೋ
ಸವರೆ ಕಾಯಿ ಸವರೆ ಕಾಯ ಸಾಂಬಾರು
ಹ್ಮ
ಪಲ್ಯ ಏನ್ ಬಂದ ಗೊತ್ತಿಲ್ಲ ಚಪಾತಿ ಅನ್ನ ಮಜ್ಜಿಗೆ.
ಎಲ್ಲಾ ರೆಡಿಮೇಡ್ ಊಟ
ನೀ ಬಂದ್ರೆ ಏನ್ ಬತ್ತ ಗೊತ್ತ ಕುಂಬಳಕಾಯಿ ಹ ಆಲೂಗಡ್ಡ ಕ್ಯಾಪ್ಸಿಕಮು ಇಲ್ಲರ ಇದು ಹಾ ಸೀಮಾ ಬಾದ್ನ ಕಾಯ ಸೋರೆ ಕಾಯ ಬರಾವ ಇನ್ನೇನು ಅಂತ್ಯದ ಏನ್ ಬರೋದಿಲ್ಲ ಇಲ್ಲಿ.
ಇನ್ಯ ಊಟ ಮಾಮೂಲಿ ಹಾ
ಏನ್ ಮಾಡ ಇಲ್ಲ ಬಿ ಒಳ್ಳೆ ಮಾಡುದು
ಹ್ಮ ಹುಳ್ಳಿ ಸಾಂಬಾರ್ ಹೆಂಗ್ ಮಾಡಿದೆ ಮಳೆ ಇಲ್ಲ ಇಲ್ಲಿ. ಬರಿ ಮೋಡ ಮಾಡ ಇಲ್ಲಿ ಬರೀ ಬಿಸಲು ಬಿಸಲು ಏನ್ ಜಾಸ್ತಿ ಇಲ್ಲ ಬರ ಮಾಡ.
ಫುಲ್ ಮಳೆ ಎನಿ ಟೈಮ್.
ಹಾ ಚಿಕನ್ ಸಾಂಬಾರ್ ಹೆಂಗ್ ಮಾಡ್ದರಿ ಹೇ ಚಿಕನ್ ಸಾಂಬಾರು ಹೆಂಗ್ ಮಾಡ್ದ ರೀ
ಚಿಕನ್ ಸಾಂಬಾರ್ ಹೆಂಗ್ ಮಾಡ್ದ ಚಿಕನಾಗಪುಟ್ಟು ಮಾಡ್ತೀವಿ
ಚಿಕನ್ ಹಾಕ್ಬಿಟ್ಟಿಯ ಮಸಾಲೆಗಳು.
ಅದು ಎಲ್ಲಾ ಮಾಡೋದು ಹುಳ್ಳಿ ಉ ಹುಳ್ಳಿ ಸಾಂಬಾರ್ ಹೆಂಗ್ ಮಾಡ್ದ್ರ ಅಂತ ಕೇಳ್ಬೇಕು.
ಹಾ ಒಳ್ಳಿ ಸಾಂಬಾರ್ ಹೆಂಗ ಮಾಡ್ತಾರಿ.
ಹುಳ್ಳಿ ಸಾಂಬಾರ್ ಹೆಂಗ್ ಮಾಡಿದ
ಹೆಂಗ ಮಾಡಿದೆ ಹ್ಮ
ಬೇಯಿಸಬಿಟ್ಟು ಏನು ಕೊಡಗಿಲ್ವಾ
ಹ್ಮ್ ಆಮೇಲೆ ಖಾರದ ಪುಡಿ ಹುಣಸೆಹಣ್ಣು
ಹಾ
ಅದ್ಕ್ಬಿಟ್ಟು ಮಾಲಾಸ್ಬಿಟ್ಟು ಹಗಾರಾಣಿ ಕೊಡದು.
ವಾಗರನಿ ಹ ಉಳ್ಳಿ ಅಗ್ರಸಲ್ವಾ.
ಹ್ಮ್ ರೆಡಿ ಮಾಡ್ತವ್ರೀ
ಹಾ ಎಷ್ಟ ತಕ್ಕ ಬೈಂದ ರೀ ಉಳ್ಳಿನ ಅರ್ಧ ಕೆ ಜಿ ಕಾಲ್ ಕೆಜಿ ಕಾಲ್ ಕೆಜಿನ ಅರ್ಧ ಕೆಜಿನ.
ಅರ್ಧ ಅರ್ಧ ಅರ್ಧ ಕೆಜಿ
ಹ್ಮ್ ಮೂರ್ ದಿನ್ ಗಂಟ
ಹ್ಮ್
ಮೂರ್ ದಿನ ಗಂಟೆ ಅದೇ ಊಟ ಮಾಡೋದಾ.
ಮೂರ್ ದಿನ ಗಂಟೆಲ್ಲ ಮೂರ್ ಟೈಮ್.
ಮೂಟೆಮ ಹ್ಮ್ ಈಗ ಮಾಡಿದಾರಿ ನಾಳ ಬೆಳಗ್ಗೆಕಾಯಿ ಮಧ್ಯಾಹ್ನ
ಹ್ಮ್
ಹ್ಮ್ ಸಾಯಂಕಾಲ ಬೇರೆ ಮಾಡದು ಬೆಳಿಗ್ಗೆ ತಿಂಡಿ ಮಾಡ್ತಾರೆ. ಹಾ ಮಧ್ಯಾಹ್ನ ತಿಂಡಿ ಏನ್ ಮಾಡ್ರ ಎಲ್ಲಿ ಬರ್ ಬಾತಾ.
ಬಾತು ಚಿತ್ರನ ಪುಲಿಯೋಗರೆ
ಹ್ಮ್ ಎಲ್ಲನ ಮಾಡ್ತಾರೆ
ತೆ ಉಪ್ಪಿಟ್ಟು
ದೋಸೆ ಇಡ್ಲಿ ಪೂರಿ ಬಿುಟ್ಬಿಟ್ಟು ಹಾವು ಮಾಡಲ್ವಲ್ಲ ಹಾ
ಒಂದ ಟಮ್ಗರ್ ಆಾಗಿಿ ಮುದ್ದಿನ ಮಾಡ್ತೇವಿ
ಹ್ಞೂ ಮುದ್ದೆ ಒಂದಸರಿ ಯಾರಾ
ಅವ್ರ ಎಲ್ಲಿ ಗೊತ್ತಿರ ಅವ್ರು
ಹಾ
ಹ್ಮ್
ಇನ್ ಏನ್ ಮಂತ ನಮ್ಗ ಇಲ್ಲಿ ತಿಂದದ್ನೇ ತಿಂದು ಬೋರ್ ಆಗ್ಬಿಟ್ಟದ ಬರೀ ಕುಂಬಳಕಾಯಿ ಸವಾರಕಾಯಿ
ಹ್ಮ್
ಹಾಲಗೆಡ್ಡ ಅನ್ಕೊಂಡ್ ಅಯ್ಯೋ ನಮಂತ ಹುಡ್ಗಿರೆ ಎಲ್ಲ ಬೋಯ್ತಾರ ಊಟ ತಿನ್ನಕ್ಕ ಆಗಲ್ಲ ಅಂತ
ಅರಿ ಯ ಅಡ್ಗ ಬಟಾವ್ನ ವೆರೈಟಿ ಮಾಡ್ತಾನ
ಹಾ ಎಲ್ಲಿ ಅಲ್ಲ ಹಲೋ ಅಡ್ಗ ಬಟ್ಟೆ ಎಲ್ಲಿ ಇರೋದು ಹಲೋ
ಹೆಡಿ ಹೆಚ್ಡಿ ಕೋಟ ಹೆಚ್ ಡಿ ಹೆಚ್ ಡಿ ಕೋಟೆ ಹಾ
ಹಾ
ಈಗಿರೋದ ಅಲ್ಲ ನಾಳೆ ಪ್ರರಯಾಪಾಟ್ಣಕ್ಕೆ ಹೋಗ್ಬೇಕು
ನಾಳೆ ತೀರ್ ಐತೆ ಕೆಲ್ಸ ಅಲ್ಲಿೀ
ಎ ಇದೆ ಮಳೆ ಕೆಲ್ಸ ಮಾಡಕ್ ಆಗಲ್ಲ ಇಲ್ಲಿ
ಮಳ ಅಂತ ಹ್ಮಗ ಅಲ್ಲಿ ಅಲ್ಲಿ ಮಳೆ ಇಲ್ ಬ ಮಾಡಾ ತಾನ
ಅಲ್ಲೋ ಮಳೆ ಹೋಗ ಹೋಗಿ ನೋಡ್ಕ ಬರ್ಬೇಕು ಹೋಗಿ ನೋಡ್ಕ ಬಂದು ಇಲ್ಲ ಬರ್ಬೇಕು ಇಡಿಯಾಲ
ಹೋಗ್ ನೋ
ಹ್ಮ ಗಾಡಿಗಳು ತಿರ್ಗಡ್ದಾವ ಇಲ್ಲ ಅಂತ ನೋಡ್ಕೊಂಡು ಹಡಿಯಾಲಕ್ ಬರ್ಬೇಕು ಕಡಿದ್ರೆ ಕೆಲಸ ಮಾಡ್ತೀವಿ ಇಲ್ಲ ಅಂದ್ರೆ ಇಲ್ಲಿಗ್ ಬರ್ತೀವಿ
ಇನ್ನೇನು ಇನ್ನೇನು ಸಮಮಸರ ಅೀ
ಸಮಾಚಾರ ಏನು ಇಿಲ್ಲ
ಕೇಳತಿದ್ದ ಹ
ಅಡುಗೆ ಗಿಡಿಗೆ ಎಲ್ಲ ರೆಡಿ ಆಯ್ತು
ಹಾ ಊಟ ಮಾಡದೆ ಈಗುಳಿ ಕಾರ್ ಸಾಂಬಾರ್ ಮುದ ಮಾಡ್ಬೇಕ ತಾನೆ ಕೇಳ ಬ ವಿನ್ಯನ್ ಸಮಚಾರ ಊರ್ ಬರದ ಯಾವಾಗ ಅವ್ ಬರ್ತಾರೆ ಅವ್ಳ ಫೋನ್ ಮಾಡರ್ಗ ಬಲಿ ಬ ಮದಗ ಬರಲ್ವಾ
ಹಲೋ ಬದ
ಮದ್ುವೆಗೆ ಬರಲ್ವಾ ಮ ಮಯಸ
ಬದಿನ ಬದೆನೆ
ಹಾ ಇನ್ನೇನು ಸಮಾಚಾರ ಕೆಲ್ಸ ಹೆಂಗೆ ಚೆನ್ನಾಗಿದ್ದ ಕೆಲ್ಸ ಸ ಮದ ಬನ್ನಿ ಹ್ಮ್ ಕೆಲ್ಸ ಹೆಂಗೈತ ಚೆನ್ನಾಗಐ್ತಾ ಆರಾಮ್ ಕೆಲ್ಸನ
ಹಾ ಕೆಲ್ಸ ಚೆನ್ನಾಗ ಆಯತ
ಹ್ಮ್ ಮೆಂಟನ ಅದ್ದ ದುಡ್ಡು ಎಷ್ಟು ನಿಂಗ ಸಂಬಳ ದಿನಕ್ಕ ತಿಂಗಳಗ ಅಲೋ ಕೇಳಿಸತಿಲ್ವಾ ಹಲೋ ಕೇಳಿಸ್ತಿಲ್ವೇನಾ ಹಲೋ ಹಲೋ ಕೇಳಿಸತಾ ಇಲ್ವಾ ಹಲೋ ಹಲೋ ಕೇಳ್ತಾ ಇಲ್ವಾ ಹಲೋ ಹಲೋ ಕೆೇಳಸ್ತ ಇಲ್ವಾ ಹಲೋ ಕೇಳಿಸ್ತಿಲ್ವೇನ ಹಲೋ ಕೇಳಿಸತಾ ಇಲ್ವಾ ಮಾಡಿದ ಎಷ್ಟ ಚನ್ನ ಬಂದಿಲ್ಲ ಹಣಕ ಕು ಫೋರ್ ಫಿ ಫೋರ್ಂಗ್ ಟೋಟ ಫೋರ್ ಫೈ ಹಂಡ್ರೆಡ್ ಒಳಗಡೆಲ ಅಂದ್ರೆ ನಂಗೆ ಇಷ್ಟ ಆಯ್ತು ಕ್ವಾಲಿಟಿ ಕಾಟನ್ ಹಲೋ ಕೇಳಿಸತಿಲ್ವೇನ ಹಲೋ ಮ ಕೇಳಿಸತಾ ಇಲ್ವಾ ಹಲೋ ಹಲೋ ಹಲೋ ಎ ಕೊಡಿ